ಹಾ ಕೇಳ್ಸ್ತಾನ
ಹಾ ಕೆಳಕತ್ತಪ್ಪಾ ಹೇಳ
ಆರಾಮಣ್ಣ ಹಾ ಅಣ್ಣ ಮನೆೆಲೆಲ್ಲಾ ಆರಾಮಾರಣ್ಣ
ಆರಾಮ್ ನೋಡಪ್ಪಾ
ಹ್ಮ್
ಇಷ್ಟ್ ದಿನದಿಂದ ಒಂದ್ಸಲನೂ ಕಾಲ್ ಮಾಡಿಲ್ಲ
ಹಾ ಅದೇ ಅಣ್ಣ ಸ್ವಲ್ಪ ಬ್ಯುಸಿ ಇದ್ದೆ ಅಣ್ಣ ಬಿಸಿನೆಸ್ ಸ್ವಲ್ಪ ಹಂ ಸಾರಿ ಅಣ ಹಚ್ಚೋದಾಗಿಲ್ಲ ಇವಾಗಿದ್ದ ನಿನ್ನೆ ಪಾರ್ಟ್ ಟೈಮ್ ಜಾಬ್ ಆಗಿದ್ದಾನ
ಹ್ಮ್ ಏನ್ ಕಲ್ಸರ್ ಹಾ
ಇದಗಾನ ಆರ್ಡರ್ ಆಾಕುದು
ಆಡಾ ಕುರಿಯಾರ ಬ
ಹ್ಮ್
ಹೌದದು
ಎ ಹ
ಒದುದು ಬಡದ ನ
ಎಲ್ಲಾ ಓದ್ತನಣಂಗೆ ಓದ್ತನಿ ಅದೇ ಜಾಬ್ ಮಾಡ್ತೀನ
ಹೌದಾ
ಹ ಎಂಜಿನಿಯರಿಂಗ್ ಫೈನಲ್ ಇಯರ್ ಆದ ನೀದು
ಹ್ಮ್ ಹ್ಮ್ ಹ್ಮ್
ಹ್ಮ್
ಚಲ್ಲಬಡ ಇಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ನಿೆ
ಹ್ಮ್ ಸ್ವಲ್ಪ ನಿನ್ನೆ ನಮ ಕಾಲೇಜ ಅಜ್ಜೆ ಇತ್ತ ಹಂಗಾಗಿ ಬಾಬ
ಹ್ಮ್ ಹ್ಮ್ ಫಂಕ್ಷನ್ ಚಲೋ ಆೋಗುತ್ತ ಅಲ್ಲಿ ಮಾಸ್ಟರ್ ಕಾಲೇಜ್ ನಲ್ಲಿ
ಹಾ ಚಲೋ ಆತ ನಾವು ವರ್ಷಕ್ಕೆ ಏನ ಎರಡ ಫಂಕ್ಷನ್ ವಲ್ಮ್ ಒಫರ್ಲ್ ಪಾರ್ಟಿ
ಹ್ಮ್ ಹ್ಮ್
ಹ ಎಡ ಚೆನ್ನ ಯತ
ಈಗ ಎಷ್ಟು ಯಾರ ಕೆಲ್ಸಿದ್ರ ಮೊನ್ನೆ
ಎಷ್ಟ ಇಲ್ಲಿ ಇವರು ಕರ್ಸಿದೋಣ
ಯಾರು
ಹ್ಮ ಗ ಸುತರಾಮ ತ ಅಲ್ಲಿೇ ತಪ್ಪಂದ ಗಣಸಟ್ಟ ಹಾ
ಸಿ ಎಂ ಸಿದ್ದರಾಮಯ್ಯ ಅವರು ಏನ ರಿಜೆಕ್ಟ್ ಮಾಡಿದಾರ ಅಂತ
ಹ್ಮ ಹೌದಣ್ಣ ರಾಜೀನಾಮೆ ಕೊಟ್ರ ನೋಡತ ಹ್ಮ್
ಈ ಯಾರ
ಆದ್ರೂ ಇವರ ಡಿ ಕೆ ಶಿವಕುಮಾರ್ ಆಗ್ಬೋದಣ. ಮಾಜಿ ಶಾಸ
ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತದ ಈಗ.
ಎಲ್ಲಿ ಅಕ್ಡಿ ಮುಂದ್. ಫೀಸು ಯಾವ್ದು ಗೌರ್ಮೆಂಟಾ ಪ್ರೈವೇಟಾ. ಪ್ರೈವೇಟ್ ಆದಣ ಆರು ಲಕ್ಷದಿಂದ ಸ್ಟಾರ್ಟ್ ಆದ. ಹತ್ತು, ಹನ್ನೆರಡು ಇದು. ಸರ್ವೇ ನಂಬರ್ ಎಸ್ಟ್ ಆವ ನಿಬ್ಬುವು. ಸರ್ವೇ ನಂಬರ್ ಹಾ ಒನ್ ಏಟಿ ಟು. ನಮ್ಮದು ಅಷ್ಟೇ ಹೆಚ್ಚಿಗೆ ಆವ ನಂಬುವು.
ಮೂರು ವರ್ಷ ಇರುತ್ತಲ್ಲ.
ಹಾ ಮೂರ್ ವರ್ಷ ಇರ್ತಣ್ಣ ಎರಡು ಬಾರಿ ಇಪ್ಪತ್ತಾರ ಹ್ಮ ಇಲ್ಲ ಬೆಂಗಳೂರು ಅಣ್ಣ. ಮನಿ ನಂಬರ್ ಯ ಈಗ ಎರಡ್ ಬ ಹ್ಮ್.
ಹ್ಮ್ ಹ್ಮ್ ಇಲ್ಲ ಅ ಎಲ್ಲಿ.
ಇಲ್ಲಣ ಬೆಂಗ್ಳೂರ ಮಾಡಿದೆ. ಇಲ್ಲಿ ಒಬ್ಬರು ನಮ್ಮ ಇದು ಅದು ಪ್ರಭಾಣ ಅಂತ ಹೇಳಿದ್ರಣ ಅವ್ರೇ ಇಲ್ಲಿ ಚಲೋದಪ್ಪ ಬೆಂಗ್ಳೂರ ಕಾಲೇಜು ಅಂತ ಹೇಳಿ ಹಚ್ಚಿದ್ರಣ. ಹಂಗಾಗಿ ಇಲ್ಲ ಮಾಡಿದೆ ಅಣ್ಣ. ಹೆಸರು ಹೇಳಬಾಡದ ಆದ್ರಗ. ಹಾ ಚಲೋ ಆದ ಅಣ್ಣ. ಹಾ ಹಾ.
ನ ನಮ್ಮ್ ಅಣ್ಣಗತ್ತ
ಅಲ್ಲ ಹದಿನೈದು ಕೊಡ ಅದೇ ಅಣ್ಣ ನಮ್ಮ ಅಣ್ಣ ಕ್ಲಾಸ್ಮೇಟ್ ಅಣ್ಣ
ಈಗ ನಾವನು ಅಲ್ಲೇ ಮಾಡ್ಬೇಕು ಅಂತನದು
ಹ್ಮ್ ಹ್ಮ್ ಊಟ ಆಯ್ತ ಅಣ್ಣ
ಊಟಾ ಇಲ್ಲ ಅಪ್ಪ ಏನು
ಹಾ ಮ ಮ ನಾವಡುುದು ಮೂಜನ ಇದು ಕುರುಡನ ಆಯಿತು ಅಣ್ಣ ಹೊಡೆ ಕರ್ಕೊಂಡ್ ಬಂಡೆಯ ಬಾಕ್ಗ್ರೌಂಡ್ ವಾಯ್ಸ್ ಮತ್ತೆ ನ್ ಮಾಡ್ದ ಪಕ್ಕನ್ ಉಬ್ಬಿ ಹೊಷ ಹ ಇವರು ಹ್ಮ್ ಹಾ ಆರಾಮಲ್ಲ ಏನು ಅಣ್ಣ ಮಾಡಿದಡ್ಪ ಕೊಡ್ತಲ್ಲ ತೋರ್ಸೋ ಬೇಕು ಅಣ್ಣ ಹ್ಮ ಹಾ ಆರಾಮ ಅಣ್ಣ
ಹ್ಮ್
ಹೆಂಗ ನೋಡದ ಕಾಲೇಜ್ ಇಂಜಿನಿಯರಿಗು
ಹಾ ನರಗಿದ ನಂಗೆದ ಎಲ್ಲ ಆಯ್ತು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆಯ್ತು ಟ್ರ ಮ ಮುಗುತ್ತ ಮುಗ ಮತ್ತೆ ಅಡೆ ಯದಾದ್ರಟ ಇ ಇ ಇಂಜಿನಿಯರ್
ಹಾ ಸೀತಾ ಜಾಬಿ ಬಿಡ ನಿ ನಂತರ ಪ್ರೈವೇಟ ಅಲ್ಲಿ ಯ್ದಾರರು ಮಾಡ್ಬೋದು್ ನೀವು
ಹ್ಮ ಅಣ್ಣ ನಮ್ಮ ಏನು ಸಿವಿಲ್ ಇಂಡಿನಿಯರಿಂಗ್ ಅದಾ ಅಣ್ಣ
ಹ
ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅದಾ ಅಣ್ಣ ಎಲ್ಲಿ ಅದಾ ನಡೆಯುತ್ತೆ ಸಿವಿಲ್ ಸಿವಿಲ್ ಸಿವಿಲ್ ಇಂಡಿನಿಯರಿಂಗ್ ಹ ಅದೇ ಅವರು ನಮ್ ಬ್ರದರ್ ಹೇಳಿದ್ರಣ ಅವ್ರ ಇಂಜಿನಿಯಾರ್ ಈ ಇಂಜಿನಿಯರ್
ಆದ್ ಸರಿ ಮತ್ ದ ಚಲೋದು ಅದ ಕೋರ್ಸ್ನು ಕೂಡ
ಹ್ಮ್
ನಿನ್ನೆ ಎಲ್ಲ ಮಳೆ ಬಂದ ತ್ ತಲ್ಲ
ಹಾ ಬಂದದಣ ಊರ್ ಕಡೆ ಎಲ್ಲ ಮಳೆ ನಮ್ಮ್ ಕಡೆ ಏ ಅವ್ವ ಬಿಲ್ ಬಂತ್ ಹತೆ ಹತ ಹ್ಮ ಹ್ಮ ಸಣ್ಣಗ ಬ್ರೋ. ಹ್ಮ್ಮ್ಅವ ಹೂಡಿಕೊಳ್ತ ಅವ ಗ್ರೀನ್ ಟೀ ಹೇಳ್ ಹ್ಮ ನಿನ್ನೆ ಅಮಾ ಪ ಹ್ಮ ಒಳಗಿದರ ಮತ್ತೇನ್ ನೋಡ್ತಾಂತ್ ಹ.. ಅವ್ನು ನನಗಿಂತ ಒಂದು ವರ್ಷ ಎರಡು ವರ್ಷ ದೊಡ್ಡವನು ಓಯ್ ಮಾಮನ್ದ ಪೋನ್ ಅದು.. ಹ್ಮ್ಮ್ ಇದೇ ಹುಡಗನಾ ಮಾಮನ ಬ ಎ ಇಬ್ರು ನಾವ್ ಅಂತಾನೆ ಚಂದಲ್ಲ ಇಲ್ಲಣ ಹೋಗ ಹೋಗಿಲ್ಲಣ ಹೋಗಿಲ್ಲ ನಾ ಒಂದ್ ಹೇಳ್ತಿನೀ ನೀ ಒಂದ್ ಹೇಳ್ತಿ ಯಾಕ್ ಎಧಿಕ್ಕೆ ಪೆಟ್ರೋಲ್ ಆಕ್ಷನ್ ಬರೋಗ್ ಪೆಟ್ರೋಲ್ ಇಲ್ಲ ಅಕ್ಕ ಇಲ್ಲಪ್ಪ ನಿನ್ನ ಇಲ್ಲಣ ಹೋಗಿಲ್ಲ ಇ ನಮ ಸಮರ್ ಹಾಲಿಡೇಸ್ ಡೂಟ್ ಕೊಟ್ರ ಹ
ಹೌದಾ
ಹ್ಮ್ ಎನ್ಗಸಂದ್ರಿ ಎಲ್ಲಾಸಗಂಧ್ ಏನೇನುಎಲ್ಲಾ ನನಗಾದ್ರೆ ಯಾಕಿಂಗ್ ಮಾಡ್ತಾನ ನಂಬ್ರ ಟಾ ನಾನಣಲ್ಲ ಅದು ಏನೂ ಇದು ್ಮ ಇವಾಗೆಲ್ಲಾ ಮಧ್ಯಾಹ್ನ ಹಾಸ್ಟ್ಲ ಅಲ್ಲಿ ಇವಗೆಲ್ಲ ಮಧ್ಯಾನ ಹಾಸ್ಟೆಲಅಲ್ಲಿಊಟ ಮಾಡಾಗ ಎಲ್ಲಾ ಸ್ವಲ್ಪ ಇವು ಐಟಮ್ಸ್ ತರ್ಬೇಕಪ್ಪಾ ನಮ್ ಪ್ರಮಾಣ ಗಾಡಿ ಕೊಡನಕೈತದ್ರ ಯಾವಾಗ ಎಸ್ಕೊಂಡೆ ಕೊಡಬೇಕಾ ಕೊಡ್ಬೇಡ್ವ ಅಂತ ೇಬಲ್ ಕೊಡು ಹ ಏನೋ.. ಹಾಸ್ಟೆಲ್ ಮಧ್ಯಾಹ್ನ ಊಟ ಮಾಡ್ತಾರಲ
ಹ್ಮ್
ಹಂಗಾಗಿ
ಮತ್ತೆನ್ನಡದ
ಹ್ಮ ನಾವೆಲ್ಲ ಟ್ರಿಪ್ ಟ್ರಿಪ್ಗೆ ಹೋಗ್ದವಿ ನಮ ಸೀನಿಯರ್ ನಾವ್ ಎಲ್ಲ ಸೇರಿ ನಾವು ನಮ್ ಸಿನೆರ್ ಎಲ್ಲ ಸೇರಿ ಟ್ರಿಪ್ಗ್ ಹೋಗಿದ್ವು ಒಂದು ವೀಕ
ಹ್ಮ್
ಹಾ ಹೊಯ ಬಂದ ನಿನ್ನೆ ಬಂದೆವು ಒ ನೈಟ್ ಹನ್ನೆರಡು ಆಗಿತ್ತ ಬಂದ ಫುಲ್ಲು ಮಳೆ ಬರಕ್ಯತ್ ಈ ಕಡೆ. ಹಾ
ಎಲ್ಲಿ ಪೂರ ಕರ್ನಾಟಕನ ಏನ ಪೂರ ಇಂಡಿಯಾನ?
ಇಲ್ಲ ಆಲ್ ಕರ್ನಾಟಕ ಹೋಗಿದ್ದೆವ
ಆಲ್ ಕರ್ನಾಟಕನ.
ಹ್ಮ್ ಎಲ್ಲ ಐತಿಹಾಸಿಕ ಸ್ಥಳಗಳು ನೋಡಕ್ ಹೋಗಿದ್ವು. ಹ್ಮ
ಮತ್ತೆಲ್ಲ ಆರಾಮಲ್ಲ
ಹಾ ಆರಾಮಣ ನೀವು ಆರಾಮ?
ಹಾ
ಹಾ ಆರಾಮ್ ಮಣ ಹಾ ಆರಾಮಣ್ಣ ನೀವ್ ಆರಾಮಲ್ಲಣ? ಹಾ ಕೇಳಕತ್ತಣ್ಣ. ರಮೇಶ್ ನೀ ಮಹೇಶ್ ಅನ್ನೋದ್ ಮಾಡ್ಸಿದ ಆ ಮಾಡ್ಸಿದ್ಯಾ ನಿಮ್ ತಮ್ಮಂದು ಯಾವ್ದು ಸ ಹಲೋ ಪ್ರೊಫೈಲ್ ಟಾ ಹ ಕೇಳಕತ್ತದ ನಂಬರ್ ಹಾಕಿದ್ಯಲ್ನೋ ಮತ್ತ ನೀವ್ ಯ ಕೊಡೋಗಿಲ್ಲಣ್ಣ ಟೂರಿಗೆ ಟಾಸ್ಕ್ ಹ್ಮ್ ಬಂದಿಲ್ಲ ಚೆಕ್ ಮಾಡಿಲ್ವ? ನೋಡಣ್ ತಾಬ ಓ ಟಿ ಪಿ ರಮೇಶ್ ಹಾ ಅಲ್ವಾ ನಿನ್ ನಾನ್ ಅವ್ನಿಗೆ ಪ್ರೊಫೈಲ್ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲಲ ಹಾ ಹಾ ರಾತ್ರಿ ನಾನೇ ಮಾಡಿರದು. ಹಾ ನಾ ಟಾಸ್ಕಾದ್ನ ಹ್ಮ್ತ್ ಮುವತ್ತ್ ಮಾಡ್ಬಿಡಾಕಡೆ. ಕ ಇನ್ನೊಂದ ಐ ಡಿ ಕೊಡ್ತ್ನಿ ಇಬ್ರು ಅರ್ಧ ಅರ್ದ್ ತೊಂಬಿಡಿ.
ಊದೊ.
ಹ್ಮ್ ಹ್ಮ್ ನಾಳೆ ನಾಳೆ ಎಕ್ಸಾಮ್ ಆವಾ ಹೋಗ್ಬಿಡು ಅಣ್ಣ ಹಾ. ಕುನ್ ಅದರ ಅಣ್ಣ.
ಹೆ ಅವ್ರು ಅವ್ರು ಮನ್ನೆ ಪುರ ಆಲ್ ಇಂಡಿಯಾ ತಿರಗ್ಯಾಡ್ ಬಂದರ ನೋಡ್ ಅವ್ರು.
ಆ ಪುರ ಎಂಜಾಯ್ ಮಾಡಿ ಬಂದರ ಅಣ್ಣಾ ಅಂದರ್ ಇಂಡಿಯನ್ಸ್ ಇಲ್ಲೆ ಪು ಸರಿ ತೋ ಅಣ್ಣಾ ಸ್ವಲ್ಪ್ ಆಮ್ಯಾಲ ಹಚ್ಚತಿನಿ. ತೆ ಮಾರ್ಕ್ ಮಾಡ್ತೇನಾ. ಆಲ್ ಹೋಕ್ಯರ್ ಜೋಗ್ ಪಾಲ್ಸ್ ಹೋಗ್ಯಾರ್